ಮಾತಾಡ್ತ ಇರು ಬರಾಕ್ ಹೋಗ್ಬೇಡ
ಹಲೋ
ಅಲ್ಲೇ ಜಾಲ್ತಿ ಮೇಲೆ ಕೂತ್ಕೋ ಸುಮ್ನೆ ಮಾತಾಡ್ತಾ ಇರು ಬರಾಕ್ ಮಾತ್ರ ಹೋಗ್ಬೇಡ
ನಾ ಡ ಮೇಲೆ ನಮ್ಮ ಅಣ್ಣ ಅವನ
ಹ ಬಾಪಾ ಆಯ್ತು ಮಾತಾಡ್ತೀನಿ ನೀ ಎಷ್ಟದಾದು ಸುಮ್ಮನೆ ಏನಾದ್ರೂ ಸರಿ ಸುಮನ್ ಮಾತಾಡ್ತಾ ಇರು ನಾನ್ ಸುಮ್ನೆ ಕೇಳ್ತಾ ಇರ್ತೀನಿ
ಸರಿ ಸರ್
ಹಾ ಹೇಳಿ ಸರ್ ಹೇಳಿ ಸರ್ ನಿಧಾನವಾಗಿ ನಂಗ ಒಂದೊಂದು ಗ್ಯಾಪ್ ಹೆಂಗ ಕೊಡ್ಬೇಕು ಅಂದ್ರೆ ನೀವು
ಕೊಡ್ತೀನಿ ಈಗ ನೀನ್ ನೀನ್ ಹೇಳಿಲ್ಲ ನೀನ್ ನಾನು ಹೇಳ್ದದನ್ನ ಬೇಕ್ರ ಮಧ್ಯ ಮಧ್ಯ ರಿಪೀಟ್
ಬಿಟ್ಟ ಹತ್ತ ನಿಮಿಷ ಬಿಟ್ಟ ನಿಧಾನವಾಗಿ ಮಾತಾಡಪ್ಪ ಸ್ವಲ್ಪ ನನಗ ಜೋರಾಗ ಮಾತಾಡ್ಸಬೇಡಾ
ಒಂದೊಂದ್ ಟಾಪಿಕು ಹತ್ತ ಹತ್ತ ನಿಮಿಷ ಈಗ ನೋಡ್ಕ ಕರೆಕ್ಟ್ ಕರೆಕ್ಟಗ ಹತ್ತ ಕಾಲ್ ಮಾಡಕ್ ಐದ್ ಕಾಲರು ಮಾಡ್ಕೋ ಹೋಯ್ತಾ ಇರ್ಬೇಕ
ಬುಡು ನಂಗ ಉಚ್ಚತಸಬೆಡ ತಳ ನೋಯ್ತಿದ ನಂಗ ಹಂಗ ಮಾಡ್ಬಿಟ್ರ ನೀ ಮಾತಾಡಿದ್ರು ಪರವಾಗಿಲ್ಲ ಹಂಗೆ ಇಟ್ಕ ಬುಡು ಪೊನ್ನ
ಕತ್ತ ಮ್ಯಾಟ್ರರು
ಹಾ ಹೇಳುದ ನಿ ನಿಧಾನವಾಗಿ ಹ್ಯೋಳಿ ಯಾವ್ತರ ಯಾವತ್ಯ್ತು ಮ್ಯಾಟರು ಏನಾಯ್ತು ಯಾವ್ತರ ಹೆಂಗಾಯ್ತು ಯಾವ್ ಡೇಟಲ್ಲ ಆಯ್ತು
ನಿಮಿಗ್ ಏನು ಹೇಳಕ್ ಹೋಗಬೇಡಾ
ನಂಗ್ ನಿದಾನಾ ಹೋಳ್ಬೇಕ ಓ ನಂಗ್ ನಿನ್ ಜೋರಾಗಿ ಎಲ್ಲಾನು ಒಂದೇಸತ್ಕೆ ಯೋಳೋದಲ್ಲ
ಈಗಾ ಪೊ ಪೊಲೀಸ್ದು ಕಾನ್ಸ್ಟೇಬಲ್ ಅದಲಾ ಅದೇ ಕಾಲ ಆಗದ
ಹ್ಮ್
ಈಗ ಇವಾಗ ಮೊನ್ನ ಕಾಲದೇನ ನಡೀತದದಲ್ಲಿ
ಹ್ಮ್
ಮೊನ್ನ ಕಾಲ್ ಮಾಡ್ರ
ಹ್ಮ್
ಅಪ್ಲಿಕೇಶನು ನಾಳೆ ಸೋಮವಾರದಿಂದ ಸ್ಟಾರ್ಟ್ ಎಂಟನೇ ತಾರಿಕಿಂದಾ
ಹ್ಮ್
ಎಂಟನೇ ತಾರೀಕಿಂದ ಎಲ್ಲ ಸ್ಟಾರ್ಟ್ ಆಯ್ತದ ಒಟ್ಟು ಮೂರ್ ಸಾವಿರದ ಒಂಬೈನೂರ ಚಿಲ್ರೆ ಪೋಸ್ಟ್ ಕಾಲ್ ಆಗವೆ
ಹ್ಮ್
ಅದಲ್ಲಿ ಇದು ಸಿವಿಲು ಕಾಲಾಗಿರೋದು ಸಿವಿಲ್ ಪೊಲೀಸ್ದು ಹ್ಮ್ ಇದ್ರಲ್ಲಿ ಎರಡ್ ಸಾವ ಸಾವರದಾ ಐನೂರ್ ಚಲ್ರ ಹುಡುಗುರ್ಗಾ ಐನೂರು ಚಿಲ್ರೆ ಹೂ ಹುಡುಗಿರಗ್ ಕಾಲಾಗದ ಹ್ಮ ಅದಲ್ಲಿ ಕಲ್ಯಾಣ ಕರ್ನಾಟಕ ನಾನ್ ಕ ನಾನ್ ಕಲ್ಯಾಣ ಕರ್ನಾಟಕ ಅಂತ ಬತ್ತ ಕಲ್ಯಾಣ ಕರ್ನಾಟಕ ಅಂತಂದ್ರ ಈ ಇದು ಯಾ ಅದು ಬ್ಯಾ ಬೀದರು ಗುಲ್ಬರ್
ಹ ಎರಡ್ವಾರ ನಿಮಿಷಕ್ಕೆ ಇಷ್ಟು ಮಾತಾಡಿದಿ ನಿಧಾನಕ್ಕೆ ಮಾತ್ ತಡಮರೆಯ
ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯಪುರ ಏಳು ಜಿಲ್ಲೆ ಬತಾವ
ಮತ್ತೆ ಗ್ಯಾಪ್ ಕೊಡು ಆ ಸರ್ ಅನೋಗಂತ ನಿನ್ ಗ್ಯಾಪ್ ಕೊಡು ಆ
ಯಾವ್ದ್ಯವದು ಗೊತ್ತಾ
ಬೀದರು ಬೀದರು ಗುಲ್ಬರ್ಗ ಹ ಗುಲ್ಬರ್ಗಾನ ಕಲ್ಬುರ್ಗಿ ಅಂತನ ಕರೀತಾರ ಹಾ ರಾಯಚೂರು ಯದ್ ಕೊಪ್ಪಳ
ಮೈಸಿ ಎಷ್ಟ ಕಾಲ್ ಆಯ್ತು ನಿಂದು ಇನ್ನೂ ನಾಕ್ ಅದ ತಿರ್ಸ ಬಿಡು ಇವತ್ತೇ ನಾಳೆ ತಿರ್ಸಮಾ ಇವಾಗ
ಬಳ್ಳಾರಿ
ಅಲ್ಲಿ ಗಂಟ ಬರೋಕ್ಕೆ ಆಗಲ್ಲ ದೇವಸ್ಥಾನ ಗಂಟ ಬಾರಪ್ಪ ಆಲದಮರ ಹಾ ಬಾ
ಹ್ಮ್ ಬಳ್ಳಾರಿನ ಬಳ್ಳಾರಿ ನೆಕ್ಸ್ಟ್ ಎರಡು ಭಾಗ ಮಾಡಿ ವಿಜಯಪುರನ ಸೇರ್ಸ್ಕೊಟ್ರ ಆ ಏಳ ಜಿಲ್ಲೆಗ ಹಿಂದುಳಿ ಹಿಂದುಳಿ ಎಲ್ಲ ಜಿಲ್ಲೆಗಳು ಅವು
ಹ್ಮ್
ಜಾಸ್ತಿ ಮತ್ತೆ ಆ ಸೈಡು ಇದಾದಲ್ಲ ಈ ಬಾರ್ಡರು ಲೋ ಇಲ್ಲಿ ಕೇಳ ಹ್ಮ ಮುಂಬೈ ಪ್ರಾಂತ್ಯ ಮತ್ತ ಇದಕ್ಕ ಆಳ್ವಿಕೆ ಒಳಗಾಗಿ ಇದಾಗಿರೋ ಅಂತಾವು ಓ ಅದಕ್ಕೆ ಅವ್ರನ್ನ ಹಿಂದುಳಿದ ರಾಜ್ಯಗಳ ಡಿಸೈಡ್ ಮಾಡಿ ಅವಾಗ ಸಪ್ರೇಟ್ ಮೀಸ್ಲಾ ಕೋಟಿಬಿತಾವ್ರೆ ಅಂದ್ರ ನಾವು ಯಾವದೇ ಆಗ್ಲಿ ಜಾಬ್ ವೇಕೆನ್ಸಿ ಯಾವ್ದೇ ನಡುದ್ರವೆ ಅವ್ರಗ ಎಷ್ಟ್ ಪರ್ಸೆಂಟ್ ನಂತ್ರ ಮೀಸಲಾತಿ. ಯಾದ್ರಂತ ಈಗ ನಮ್ದು. ಒಟ್ಟು ಮೂರ್ ಸಾವಿರದ ಇನ್ನೂರು ಮೂರು ಸಾವಿರದ ಒಂಬೈನೂರು ಚಿಲರ್ ಕಾಲ ಆಗಲ್ಲಾ. ಆಗಲೇ ಐನೂರುಚಿಲ್ರೆ ಅವರೇ ಕೊಡ್ಬಿಟ್ರಾ.
ಹ ಐನೂರು ಐನೂರು ಪೋಸ್ಟ್ ಅವ್ರಗೆ ಸಪ್ರೇಟು ಅದಕ್ಕೆ ನಮಕ ನವು ಆ ಈಗ ಐನೂರು ಪೋಸ್ಟ್ಗೆ ನಾವೂ ಅಪ್ಲಿಕೇಶನ್ ಹಾಕಕ್ ಬರಲ್ಲ.
ಹೂ.
ಅವ್ರರು ಮಾತ್ರ ಅವರೂ ಆ ಐನೂರಕ್ಕೂ ಹಾಕದಲ್ಲದೆೇ ಈ ಎರಡ್ ಸಾವಿರಕ್ಕೂ ಹಾಕಬಹುದು ಎರಡು ಎರಡು ಸಾವಿರಕ್ಕೂ ಹೋಗ್ಬೋದು. ಹ ಆತರ ರೋಲ್ಸ್ ಇರೋದದು. ಸರಿನಾ ಈಗ ಯಾವ್ದ ಪೊಲೀಸು ಅಂತಲ್ಲ ಯಾವ್ದ ಎಫ್ ಡಿ ಎ ಆಗಿರ್ಬೋದು.
ಹೂ.
ಎಸ್ ಡಿ ಎ ಆಗಿರ್ಬೋದು. ಇದು ಯಾವ್ದಾ ಆದ್ರು ಸರಿ ಇದು ಯಾವುದೇ ನಡೆದ. ಅವ್ರಗ ಸಪರೇಟ್ ಮೀಸಲಾತಿ
ಹೂ ದೌರ್ಜನ್ಯ ಮಾಡಿದಾರಂತೆ ಜೈಶನ್ ಹೂ ಠಾಣೆಯಲ್ಲಿ ಪಸೋ ಕೇಸ್ ದಾಖಲಾಗಿತ್ತು ಹೂ ಕೇರ ಮಾಡಿಕೊಡಲು ಲಂಜ ಕೇಳಿದಂತೆ. ಜೋತಿ ಹೂ ಜೋತಿ ಲೋಕಾಯುಕ್ತ ಅಧಿಕಾರಿಗಳು ಈಕೆಯನ್ನು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಲೋಕ ದಾಳಿ.
ಇದು ಎಕ್ಸಾಮ್ ಅಥಾರಿಟಿ ಇತ್ತು ಕೆ ಎಸ್ ಪಿ ಅವ್ರ ಬೋರ್ಡ್ ಇತ್ತಲ್ಲ ಅವರೆ. ಎಕ್ಸಾಮ ನಡಸ್ತಾ ಇದ್ರು. ಇದೇನಾಗೋಯ್ತು ಫೋನ್ ನಾನು ರೆಡ್ ಪೋಸ್ಟ್ ಪಿ ಎಸ್ ಐ ಕಾಲ್ ಮಾಡಿದ್ರಲ್ಲ.
ಹಾ.
ಅದ್ರಲ್ಲಿ ಸ್ಕ್ಯಾಮ್ ನಡೆದ.
ಗ್ಯಾನ್ ಮಾತಾಡ್ತಾನ. ಡುಮಾ ತಲೆಕೆಟ್ಟ ಹ ಹೇಳಿ ಸರ ಇನ್ನೇನು ಸರ ಯಾವ್ ತರ ಸರ್ ಯಾವ್ ತರ ನಡಿಬಹುದು ಸರ್ ಅದು ಸ್ಕ್ಯಾಮು ಅಂದ್ರೆ.
ಸ್ಕ್ಯಾಮ ಅಂದ್ರೆ ಅಲ್ಲಿ ಏನಗ್ಬಿಟ್ಟದ ಯಾರು ಕ್ವಶನ್ ಪೇಪರ್ನ ತರ್ರಿಸಕೋಬಿಟ್ಟು. ಬರ್ದ ಬಿಟ್ರಾ
ಎಷ್ಟೊತ್ ಆಯ್ತ ಬರದು ಇಲ್ಲೇ.
ಸ್ಕ್ಯಾಮ್ ಆರು. ಬರ್ದ ಬಿಟ್ರ ಅಜೇಂಗ ಫೋನ್ ಮಾಡ ಅಜೇಂಗ ಫೋನ್ ಮಾಡು ಬಾ ಅಂತ. ಇಗಾ ಮ್ ಬಂಬುಡು ಹಲೋ ಹಲೋ ಅದೇ ಸ್ಕ್ಯಾಮು ಆಗ ಫುಲ್ ನಾನು ಎ ಎರಡು ಸ್ಕ್ಯಾಮ್ ನಡೀತ ಇತಲಾ ಆದ್ರುಸ್ಕ್ಯಾಮ್ ನಡದಾಗ ಏನಾಗದ ಈ ಕ್ವಶನ್ ಪೇಪರ್ನು ತರ್ಸ್ಕಂ ಬರ್ದ್ ಬಿಟ್ಟಿದ್ರು ಅದೇ ಅವರು ಹುಡುಗರು ಅಪ್ಲಿಕೇಶನ್ ಹಾಕಿರೋರು ದುಡ್ಡಿ ಇರೋರು ಲಕ್ಷ ಲಕ್ಷ ಕೊಟ್ಟು ಕಳ್ಸ್ಕ ವಡದ್ ಬಿಟ್ರ ಇಂಗೆ ಆ ಅದನ್ನ ಹೆಂಗ ಸೇರಿಕೆಂದ್ರು ಅಂದ್ರ ಅವ್ರು ಅದು ಕ್ವೆಶನ್ ಪೇಪರು ಫುಲ್ ಟಫ್ ಇತು
ಹ್ಮ್
ಆದ್ರೂ ಇವ್ರು ಜಾ ಕ್ವೆಶ್ಚನ್ ಪೇಪರ್ ಸಿಕ್ಕತ್ತಲ್ಲ ಫಸ್ಟ್ ಎಲ್ಲ ಆನ್ಸರ್ ತಿಳ್ಕಂದು ಜಾಸ್ತಿಗ ಆನ್ಸರ್ ಮಾಡ್ಬಿಟ್ಟ್ರು
ಹ್ಮ್
ಒಂದು ಅದ್ ಬಿಟ್ರೆ ಯಾರೋ ಒಬ್ರು ಫ್ರೆಂಡ್ಸ್ ಗೇಮ ಮಾಡ್ಕಂಡಇದ್ರಂತೆ ಇಬ್ರು ಇಬ್ರು ಡೀಲ್ ಮಾಡಕಂಡು ಒಬ್ಬ ಏನ ಒಬ್ಬ ಕ್ವೆಶ್ಚನ್ ಪೇಪರ್ ಇಬ್ಬರು ತಮ್ಮ ಇಬ್ಬರು ಅಮೌಂಟ್ ಹಾಕ್ ಶೇರ್ ಮಾಡ್ಕಂಡು ಕ್ವೆಶ್ಚನ್ ಪೇಪರ್ ತರ್ಸಾರ ಆದ್ರ ಒಬ್ಬನು ಕ್ವೆಶ್ಚನ್ ಪೇಪರ್ ಸಿಕ್ಕದಇನ್ನೊಬ್ಬನಗ ಕೊಡಕ್ ಕೊಟ್ಟಿಲ್ಲ ಹ್ ಬಾಯ್ಬುಟ್ಬಿಟ್ಟಾನ ಒಂದಯ್ತಾ ಇನ್ನೊಂದನೇದು ಐಯಸ್ಟ್ ಸ್ಕೋರ್ ತಗ್ದಿರಲ್ಲ ಅವ್ರು ಓದ್ ಎಕ್ಸಾಮ್ ಗಳಲ್ಲಿ ಏನು ಆದಿಲ್ದೆ ಕಡಿಮೆ ಮಾರ್ಕ್ಸ್ ತಗದಿದ
ಹಾ
ಅದೆಲ್ಲಾ ಹುಡುಗರು ಹುಡುಕ್ಬಿಡು ಇದ ಕಂಪ್ಲೇಂಟ್ ರೈಸ್ ಮಾಡಿದ್ರು ಸಿಕ್ಕ ಹಾಕೊಂಡ್ರು ಇದ್ರಲ ಏನ ದೊಡ್ ದೊಡ್ಡ ಡಿ ಜಿ ಪಿ ಲೆವೆಲ್ ಗಂಟವ ಹುಷ ಇದಾಗಬಿಟರು ಕೈವಾಡಯ್ತು ಈಕ ನ್ ಮಾಡಿದ್ರು ಆ ರಿಸಲ್ಟ್ ನ ತಡೆಹಡಿದ್ರು ತಡೆ ಹಿಡ್ದ ಬಿಟ್ಟು್ಬಿಟ್ಬಟ್ರು ಮತ್ತೆ ಎಕ್ಸಾಮ್ ನಡೆಸಿದ್ರುಎಕ್ಸಾಮ್ ಮತ್ತೆ ರಿಕ್ಸಾಮ್ ಕೆ ಎಸ್ ಪಿ ಡಿಪಾರ್ಟ್ಮೆಂಟ್ ನಡೆಸನಕರ್ನಾಟಕ ಎ ಕರ್ನಾಟಕ ಪರೀಕ್ಷೆ ಪರ ಅಧಿಕಾರ ಅಂತ ಒಂದದ ಇದು ಏನ ಪಿ ಪಿ ಜಿ ಸಿ ಇ ಟಿ ಅಂದ್ರ ಈ ಪೋಸ್ಟ್ ಗ್ರಾಜುಯಷನ್ ಸಿಇ ಟಿ ಅದೇ ನಾವ ಈಗ ಮಾಸ್ಟರ್ ಡಿಗ್ರಿ ಮಾಡ್ಬೇಕಾದ್ರ ಸಿಇಟಿ ಬರ್ಬೇಕಲ್ಲವು ಕೆಲ್ಲಕ್ಕೂ ಎಕ್ಸಾಮ್ ನಡಸಂತ ಅಥಾರಿಟಿ ಇನ್ನ ಕೆ ಇ ಎ ಅಂತವಿ ಶಾರ್ಟ್ ಫಾರ್ಮ್ ಅಲ್ಲಿ. ಅವರು ಕೊಟ್ಬಿಟ್ರು ಫೋರ್ ನಾಟ್ ಟೂನ ಅವರು ಕೊಟ್ಟದಕ್ಕೆ. ಅವರು ಈಗ ಫೋರ್ ನಾಟ್ ಟೂ ನಡೆಸಿ ಎಕ್ಸಾಮ್ ನಡೆಸಿ ರಿಸಲ್ಟ್ ನೀಟಾಗಿ ಕೊಟಾರ.
ಹ ಇವಾಗ,
ಇವಾಗ ಅದಕ್ಕ ಏನ್ ಮಾಡ್ರ ಈ ಸತಿ ಪಿ ಸಿನ ಪೊಲೀಸ್ ಕಾನ್ಸ್ಟೇಬಲ್ ಕೆಲ್ಸದದಲ್ಲ ಜಾಬ್.
ಹಾ ಹೌದು ಹೌದು ಹೌದು,
ಹಾ ಅದನ್ನ ನಾವ ಅವ್ರಗೆ ಕೊಟರ ಮತ್ತೆ ಇದು ಏನ್ ತೊಂದ್ರೆ ಆಯ್ತ ಅಂದ್ರೆ ಈಗ ಹುಡುಗರ್ಗ ಮೊದ್ಲು ಕೆ ಎಸ್ ಪಿ ಅವರು ನಡಸ್ತಿದಾಗ ಕ್ವಶನ್ ಪೇಪರ್ ಈಗಿನಲೆವೆಲ್ ಇರ್ತಿದವ್ ಈ ಸರಿ ಕಷ್ಟ ಆಯ್ತದ ಹುಡುಗರ್ಗ ಯಾಕಂದ್ರ ಇವರು ಕೆ ಎದವರು ಇದೆ ಪಷ್ಟ ಸರಿ ನಡಿಸ್ತಾಯಿರದು ಕಾನ್ಸ್ ಕೇಬಲ್ ನ ಹೋದ ಪೇಪರ್ ಗಳನ್ನ ನೋಡಿದ್ರ ಫುಲ್ ಟೈಟ್ ಆದ ಅದಕ್ಕೆ ಕಷ್ಟ ಆಯ್ತದ ಹುಡುಗರ್ಗ ಅದ ಅಲ್ಲಿ ಏನಾಗಬಿಡದ ಮೂರ್ ನಾಲ್ಕು ವರ್ಷದಿಂದಾ
ಹಾ
ಇ ಪಿ ಎಸ್ ಐ ಸ್ಕಾಮ್ ಆಯ್ತ ದನೋಡು
ಹಾ' ಹೌದೌದು
ಅದಾದ್ಮೇಲಿಂದ ನೋಟಿಫಿಕೇಶನ್ ಗಳೆ ಯಾವ್ದು ಆಗಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್
ಹಾ'
ಇವಾಗಲೇ ಆಯ್ತಿರೋದು,
ಹ್ಮ್,
ಆದ್ರಿಂದ ಇದು ಕಾಂಪಿಟೇಷನು ಜಾಸ್ತಿ ನಿತ್ಕತ್ತ ಕಟ್ ಆಫ್ ಎಲ್ಲ ಜಾಸ್ತಿ ನಿತ್ಕತ್ತ ಯಾಕಂದ್ರ ಎಲ್ಲ ಓದ್ತಾವ್ರ ಕುತ್ಕೊಂಡ. ಆಮಗ್ ಮೊದ್ಲು ಏಜ್ ಎಲ್ಲಾ ಈಗ ಜನರಲ್ಗ ಇಪ್ಪತ್ತ ಐದ ವರ್ಷಕ್ಕೆ ನಿತಿತ್ತು. ಇಪ್ಪತ್ತೈದ ವರ್ಷದವರ್ಗ ಮಾತ್ರ ಬರಯಕ್ ಅವಕಾಶ ಆತತ್ ಜನರಲ್ ಕ್ಯಾಟಗರಿ ಅವರ್ಗ. ಈಗ ಏನಾಗ್ಬಿಟ್ಟದ... ಜನರಲ್ ಕ್ಯಾಟಗರಿ ಅವ್ರಗ,. ಮೂವತ್ತ ಮೂರ್ ವರ್ಷ ಕೊಟ್ಟವ್ರ ಇಲ್ಲ ಮೂವತ್ ವರ್ಷ ಕೊಟ್ಟವ್ರ
ಮೂವತ್ ವರ್ಷ ಕೊಟ್ಟಾರ
ಟ ಎ ಎಸ್ ಟಿಗ ಟ ಎ ಅಂದ್ರೆ ಟ ಎ ಅಂದ್ರೆ ಬಿ ಸಿಗ ಇಪ್ಪತ್ತಏಳು ವರ್ಷ ಆಯ್ತು ಈಗ ಏನ್ ಮಾಡ್ರ ಮೂವತ್ತ ಮೂರ್ ವರ್ಷ ಕೊಟ್ರ ಆಯ್ತಾ ಎಸ್ ಎಸ್ ಟಿಗ ಅವ್ರಗೂ ಮೂವತ್ ಮೂರ್ ವರ್ಷ ಕೊಟ್ರ ಎತಿ ಹ್ಮ್ ಅವ್ರಗೂ ಮೂವತ್ ಮೂರ ಐತಿ ಮೂವತ್ ಮೂರ ಬಿಟ್ರ ಹ. ಅವ್ರಂದ ಏನೈತಿ ಈಗ ಹಳೆ ಹಓದಿರೋರೆಲ್ಲ ಏಜು ತಾಳಿ ಕಟ್ಬಿಡ್ತೀನಿ.